ಹಲೋ ಅಪ್ಪು ಅವರೇ
ನಮಸ್ತೆ ಜಗದೀಶ್ ಅವ್ರೇ ಏನ್ ಮಾಡ್ತಾ ಇದ್ದೀರಾ.
ಏನಿಲ್ಲ ಸುಮ್ನೆ ಕೂತ್ಕೊಂಡಿದ್ದೀವಿ ನೀವ ಏನ್ ಮಾಡ್ತಾ ಇದ್ರಿ.
ನಾವು ಏನು ಇಲ್ಲಪ್ಪ ಸುಮ್ಮ್ನೆ ನಡೆದುಕೊಂಡು ವಾಕ್ ಮಾಡ್ತಾ ಇದ್ವಿ.
ಹೌದಾ ಊಟ ಮಾಡಿದ್ರಾ.
ಊಟ ಮಾಡಿದ್ವಿ ನಿಮ್ದಾಯ್ತಾ.
ಹಾ ನಮ್ದು ಆಗಿದೆ ಊಟ.
ನಾವು ಊಟ ಆಯ್ತು ಮತ್ತೆ ಈಗ ಕಾಪಿ ಕುಡ್ದ್ ಬಂದಿದ್ವಿ ನಾವು.
ಎಲ್ಲಿ ಹೋಗಿದ್ರಿ ಕಾಫಿ ಕುಡಿಯೋಕೆ.
ನಾನು ಇಲ್ಲೇ ಬೆಂಗಳೂರಲ್ಲಿ ವಾಸಿಸ್ತಾ ಇರೋದು ಈಗ ಆರು. ವರ್ಷಗಳಾಯಿತು ಬೆಂಗಳೂರಲ್ಲೇ ಇರೋದು ಈಗ.
ಹೌದಾ ಅಜ್ಜಿ ಮನೇಲಿ ಇರ್ತೀರಾ ನೀವು.
ಹೌದು.
ಎಲ್ಲಿ ಇರೋದು ನಿಮ್ಮೂರು.
ಅದೇ ಏನ್ ಹೇಳಿದ್ನಲ್ಲಾ ನಮ್ದು ಬೆಂಗಳೂರಲ್ಲಿ ವಾಸಿಸ್ತಿರೋದೀಗ ನಾನು.
ಇಲ್ಲ ನಿಮ್ಮ ಹುಟ್ಟೂರು ಯಾವುದು ಅಂದೇ.
ನಮ್ಮದು ಮೂಲತಃ ಬಾಗಲ್ಕೋಟ್ ಜಿಲ್ಲೆಯ ಮುದೋಲ್ ತಾಲೂಕಿನ ಒಂಟಗೋಡಿ ಎಂಬ ಗ್ರಾಮ.
ಹೌದಾ
ಹ್ಮ್.
ಹೆಗೆ ನಡೀತಿದೆ ನಿಮ್ಮ ವಿದ್ಯಾಭ್ಯಾಸ.
ನಾವು ವಿದ್ಯಾಭ್ಯಾಸವನ್ನು ಮುಗಿಸಿದ್ದೀವಿ ಈಗ ಕಂಪನಿಯಲ್ಲಿ ಕೆಲಸಕ್ಕೆ, ಹಾಜರಾಗಿದ್ವಿ.
ಕಂಪನಿಯಲಿ ಕೆಲ್ಸ ಏನ್ ಮಾಡ್ತಾ ಇದ್ರಿ ನೀವು ಯಾವ ಕಂಪನಿ ಅದು.
ಐ ಟಿ ಕಂಪನಿಯಲ್ಲಿ ಉದ್ಯೋಗ ಮಾಡ್ತಾ ಇದ್ದೀನಿ ಈಗ.
ಐ ಟಿ ಕಂಪ್ನಿಯಲ್ಲಿ ಉದ್ಯೋಗ ಯಾವ ತರದ ಉದ್ಯೋಗ ಅದು ನಿಮ್ದು.
ನಮ್ಮದು ಗಣಕಯಂತ್ರದಲ್ಲಿ,
ಹ ಗಣಕಯಂತ್ರದಲ್ಲಿ.
ಮಾಡುವ ಉದ್ಯೋಗ ಹ್ಮ್ ನಮ್ಮ ಜೊತೆಗೆ ನಮ್ಮ ನಮ್ಮ ಜೊತೆಗೆ ನಮ್ಮ ಮಿತ್ರರಾದ ರಾಜು ಗೌಡ ಅವರು ಕೂಡ ಸೇರಿದ್ದಾರೆ.
ಹೌದಾ ಅವರು ರಾಜುಗೌಡ ಅವರು ಮೂಲತಃ ಯಾವ ಜಿಲ್ಲೆದವರು.
ಅವರು ಮೂಲತಃ ಯಾದಗಿರಿ ಯಾದಗಿರಿ ಜಿಲ್ಲೆಯವರು.
ಹ್ಮ್.
ಯಾದಿಗಿರಿಯಿಂದ ಬಂದಿದಾರ ಅವರು.
ಹ್ಮ ಯಾದಗಿರಿಯಿಂದ ಈ ವರ್ಷ ಬೆಂಗಳೂರಿಗೆ ಬಂದು ನಮ್ಮ ಸ್ನೇಹವನ್ನು. ಪ್ರಾರಂಭಿಸಿ ಕಂಪನಿಯಲ್ಲಿ ಜಾಬ್ ಮಾಡ್ತಾ ಇದ್ದಾರೆ ಈಗ.
ಹೌದಾ.
ಹ್ಮ್.
ಹ್ಮ್ ಮತ್ತೆ. ಹೇಗೆ ನಡಿದಿದೆ ನಿಮ್ಮ ಅಲ್ಲಿನ ವಾತಾವರಣ. ಆಗ್ಲಿ ಮತ್ತೆ ವಾಹನ ಸಂಚ್. ವಿಚಾರದ ನಿಮಿತ್ತವಾಗಿಗ ಏನನ್ನ ಮಾಡಿದ್ದಾರೆ. ನಿಮ್ಮ ಬೆಂಗಳೂರಿನ ಎಂ ಎಲ್ ಎ ಅವರು.
ಇಲ್ಲಿ ಬೆಂಗಳೂರು ಅಂದ್ರೆ ದೊಡ್ಡ ಸಂಖ್ಯೆ ಜನಸಂಖ್ಯೆ ಇಲ್ಲಿ ಸಿಕ್. ಕಾಪಟೆ ಗದ್ದಲೆ ಬರುತ್ತೆ.
ಹಾ ಹೌದು ತುಂಬಾ ಗದ್ದಳೆ ಇರುತ್ತೆ ಹೌದು
ಇಲ್ಲಿ ಈ ಗದ್ದಲ. ತವರನಲ್ಲಿ ಜೀವಿಸುವುದು ತುಂಬ ಕಷ್ಟ
ಹಾ ಹೌದು
ಯಾಕೆಂದ್ರೆ ಇಲ್ಲಿ ತುಂಬ ಖರ್ಚು ವೆಚ್ಚವಾಗುತ್ತೆ
ಹಾ ಖರ್ಚ ಆಗುತ್ತೆ ತುಂಬಾ
ಹ್ಮ ಹಾಗೆ ಟ್ರಾಫಿಕ್ ಸಿಕ್ಕಾಪಟ್ಟೆ ಇರುತ್ತೆ ವಾಹನಗಳ ದಟ್ಟಣೆ
ಹಾ ಹೌದು ಸ್ವಲ್ಪ ವಾಯು ಮಾಲಿನ್ಯ ಕೂಡ ಜಾಸ್ತಿ ಇರ್ಬೋದು ಅಲ್ವಾ
ಹ್ಮ್ ಹೌದು ವಾಯು ಮಾಲಿನ್ಯ ಇದೆ ತುಂಬಾ ಪಾ ಇದೆ
ಹ್ಮ್ ಅಲ್ಲಿ ಹೇಗಿದೆ ಅಲ್ಲಿ ಪೊಲೀಸರ ಸಿಬ್ಬಂದಿ ಯಾವ ತರ ಕೆಲಸ ಮಾಡುತ್ತೆ ಬೆಂಗಳೂರ್ನಲ್ಲಿ
ಇಲ್ಲಿ ಸ್ವಲ್ಪ ಯಾರಾದರೂ ತಪ್ಪು ಮಾಡಿದರೆ ಸಾಕು ಲಾಟ್ರಿ ಚಾರ್ಜ್ ಮಾಡಿ ಬಿಡತ್ತಾರೆ ಎಲ್ಲಾ ಪೊಲೀಸರು
ಹಾ ಲಾಟಿ ಚಾರ್ಜ್ ಮಾಡ್ತಾರೆ ಬಟ್ ನೈಟ್ ನೈಟ್ ವಾಕ್ ಬರ್ತಾರ ಪೊಲೀಸರು
ಹಾ ಬರ್ತಾರೆ
ಹ್ಮ್ ಎಷ್ಟು ಜನ ಬರ್ತಾರೆ ಅವರು
ಒಂದು ಅವರ ವಾಹನ ಬರುತ್ತೆ ಬಲೋರಾಹ ವಾಹನ
ಬುಲ್ವರಾ ವಾಹನದಲ್ಲಿ ಎಷ್ಟು ಜನ ಬರುತ್ತಾರೆ ಆಲ್ಮೋಸ್ಟ್
ಸುಮಾರು ನಾಲ್ಕರಿಂದ ಐದು ಜನ ಬರುತ್ತಾರೆ
ಹಾ... ಹೌದಾ
ಹ್ಮ್
ಮತ್ತೆ ಹೇಗಿದೆ ಮಳೆ ಬರ್ತಾ ಇದೆ ನಿಮ್ ಕಡೆ
ಮಳೆ ಈ ವರ್ಷ ತುಂಬಾ ಕಡಿಮೆ ಆಗಿ ಬಿಟ್ಟಿದೆ ಪ್ಪ ಮಳೆ
ಹೌದಾ
ಮ ಹೋದ ವರ್ಷ ಗೆ ಹೋಲಿಸಿದರೆ ಈ ವರ್ಷ ಮಳೆಯ ಪ್ರಮಾಣ ಕಡಿಮೆ
ಯಾಕೆ ಆತರ
ಗೊತ್ತಿಲ್ಲ ಏಕೆಂದರೆ ನಮ್ಮ ಮಾನವ ಜೀವನ ಈ ಹ ಜೀವ ಸಂಕುಲವನ್ನು ನಾಶ ಮಾಡುತ್ತಿದೆಯಲ್ಲ ಅದಕ್ಕೆ ಮಳೆ ಪ್ರತಿ ವರ್ಷದಂತೆ ವರ್ಷಕ್ಕೆ ಕಡಿಮೆ ಆಗುತ್ತಿದೆ
ಹೌದಾ
ಹ್ಮ್
ಮತ್ತೆ ಹೇಗೆ ಮಾಡೋದು ಮಳೆ ಬರ್ತಾ ಇದ್ರೆ ಇಲ್ಲಿ.. ಹಾ.. ದನಗಳು ಮೇಕೆಗಳು ಕುರಿಗಳು ಏನ್ ಮಾಡ್ತವೆ ಅವೆಲ್ಲ
ನಾವು ವೈಯಕ್ತಿಕವಾಗಿ ಮೋಡು ಬಿತ್ತನೆ ಮಾಡಬೇಕು ಆಕಾಶದಲ್ಲಿ
ಹೌದಾ
ಹ್ಮ್
ಮತ್ತೆ ಇವಾಗ ಎಂತ ಮಾಡುವ ನಾವು
ಎಂತಹ್ದು ಇಲ್ಲ ನೀವು ಏನ್ ಮಾಡ್ತಾ ಇರೋದು ಈಗ ಯಾವ ಪ್ರದೇಶದದಲ್ಲಿ ಇದ್ದೀರಿ
ನಾವು ಇಲ್ಲೇ ರಾಯಚೂರ್ ನಲ್ಲಿ ಬಿ ಎಸ್ ಸಿ ಹ್ಮ್ ಕೃಷಿ ವಿಜ್ಞಾನ ಮಾಡಿದೀವಿ ನಾವು
ಹ್ಮ್ ಕೃಷಿ ವಿದ್ಯಾಯ ಎಷ್ಟನೇ ವರ್ಷದ ವಿದ್ಯಾರ್ಥಿ
ನಾವು ಇವಾಗ.. ಮೂರನೇ ತರಗತಿ ವಿದ್ಯಾ ಮೂರನೇ ಇಯರ್ ತರಗತಿ ವಿದ್ಯಾರ್ಥಿ ನಾವು
ಹ್ಮ್ ಹೇಗೆ ನಡತಾ ಇದೆ ನಿಮ್ಮ ವಿದ್ಯ
ತರಗತಿ ವಿದ್ಯಾರ್ಥಿ ನಾವು
ಗೊತ್ತಾಯ್ತು ಹೇಗೆ ನಡೀತಾ ಇದೆ ನಿಮ್ಮ ವಿದ್ಯಾಭ್ಯಾಸ
ನಮ್ಮ ವಿದ್ಯಾಭ್ಯಾಸಲ್ಲಕ್ಕೇನು ತುಂಬಾ ಚೆನ್ನಾಗಿ ನೆಡೀತಿದೆ ನಮ್ಮ ಕ್ಯಾಂಪಸ್ ತುಂಬಾ ದೊಡ್ಡ ದೊಡ್ಡದ ರೀತಿಯಲ್ಲಿದೆ ಹಾಗೆ ಎಲ್ಲಾ ಜನರು ತುಂಬಾ ಜಲ್ದಿ ಪರಿಚಯವಾಗುತ್ತಾರೆ ಇಲ್ಲಿ ಹೇಗಂದ್ರೆ ಇಲ್ಲಿ ಇವಾಗ ಟೀಚರ್ಸ್ ಆಗ್ಲಿ ಸರ್ ಆಗ್ಲಿ ನಮ್ಮ ಸೀನಿಯರ್ಸ್ ಆಗ್ಲಿ ತುಂಬಾ ಚಲೋ ಇದ್ದಾರೆ
ಹ್ಮ್ ಹ್ಮ್
ಇದು ಕ್ಯಾಂಪಸ್ ಟೋಟಲ್ ಒಂದು ಆಹ ಐದನೂರ ಎಕರೆ ಸನಿ ಇದೆ ಫುಲ್ ಕ್ಯಾಂಪಸ್
ಹ್ಮ
ತುಂಬಾ ಚೆನ್ನಾಗಿದೆ ಕ್ಯಾಂಪಸ್ ನಲ್ಲಿ ತಿತ್ರಿಗಾಡದಾಗಲಿ ಕಾಲೇಜ್ ಆಗ್ಲಿ ಸ್ಕೂಲ್ ಈ ಯಾವವುದೋ ಒಂದು ಡಿಪಾರ್ಟ್ಮೆಂಟ್ ಆಗ್ಲಿ ಯಾವುದು ತುಂಬಾ ಚೆನ್ನಾಗಿದೆ ಇಲ್ಲಿ
ಮತ್ತೆ ನಿಮ್ಮ ತರಗತಿಯಲ್ಲಿ ಒಂದು ಎಷ್ಟು ವಿದ್ಯಾರ್ಥಿಗಳಿದ್ದಾರೆ
ನಮ್ಮ ತರಗತಿಯಲ್ಲಿ ನಮ ಫುಲ್ ಪಸ್ಟ್ ರ್ಡ್ ಇಯರ್ ದಲ್ಲಿ ಒಂದು ಒನ್ ಟ್ವೆಂಟಿ ಇದ್ದಾರೆ ಅದರಲ್ಲಿ ಎ ಬಿ ಶಕ್ ಸೆಕ್ಷನ್ ಅಂತ ಇದ್ದಾವೆ ಎ ಸೆಕ್ಷನ್ ಅಲ್ಲಿ ಅರವತ್ತು ಜನ ಬಿ ಸೆಕ್ಷನ್ ಅಲ್ಲಿ ಅರವದ ಜನ
ಹ್ಮ್ ಹ್ಮ್
ಹ್ಮ್
ಮತ್ತೆ ಮೂರನೇ ವರ್ಷದ ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದ್ದಾರೆ ಈಗ
ಮೂರನೇ ವರ್ಷದ ವಿದ್ಯಾರ್ಥಿಗಳು ಇವಾಗ ರಾವೆಕ್ ಹೋಗಿದ್ದಾರೆ ರಾವೆ ಗೊತ್ತಾ ನಿಮ್ಗೆ ರ್ನಲ್ಲಿ ಹೋಗಿ ಅವರ ವಿದ ವಿದ್ಯಾಭ್ಯಾಸ ಕೇಳಿ ಇಲ್ಲ ಅವ್ರ್ದು ಒಂದು ಜೀವನ ಚರಿತ್ ಚತ್ರವನ್ನು ಕೇಳಿ ಸರ್ ಗಳಿಗೆ ಸಬ್ಮಿಟ್ ಮಾಡ್ತಾರೆ ಅವರು
ಹ್ಮ್ ಹ್ಮ್ ಅದು ಎಷ್ಟು ದಿನಗಳವರೆಗೆ ಮಾಡುತ್ತಾರೆ ಅದನ್ನು
ಅದು ನೋಡಿ ಮೂರ್ ತಿಂಗಳು ಇರುತ್ತೆ ಅವ್ರಿಗೆ ಮೂರು ತಿಂಗಳು ಇರುತ್ತೆ
ಹ್ಮ್
ಮೂರ್ ತಿಂಗಳು ಕಂಪಲ್ಸರಿ ಅವ್ರಿಗೆ ಅಟೆಂಡೆನ್ಸ್ ಹಾಜರಾತಿ ಬುಕ್ಕದಲ್ಲಿ ಪ್ರೆಸೆಂಟ್ ಇರ್ಬೇಕು ಅವರು ಇಲ್ಲ ಅಂದ್ರೆ ಆಬ್ಸೆಂಟ್ ಆಗುತ್ತಾರೆ ಅವರು
ಮತ್ತೆ ಅವರ ಖರ್ಚು ವೆಚ್ಚವನ್ನು ಯಾರು ನೋಡಿಕೊಳ್ಳುತ್ತಾರೆ
ಅವ್ರ ಖರ್ಚು ಹೆಚ್ಚವನ್ನು ಅವ್ರೇ ನೋಡ್ಕೊಬಳ್ಬೇಕು ಒಂದು ದಿವ್ಸಿಗೆ ಅವ್ರಿಗೆ ಅಲ್ಲಿ ಇರುವುದು ಅಮೌಂಟು ಎಂಬತ್ತೇಳು ರೂಪಾಯಿ ಬರುತ್ತೆ
ಕೊಡುತ್ತಾರಾಷಾವಿದ
ಅದು ಕೊಡಲ್ಲ ಅದು ಕೊಡಲ್ಲ ಅವರು ಸರ್ ಅವರು ತಗೋತಾರೆ ಅದು ಅದು ಏನೋ ಗೊತ್ತಿಲ್ಲಪ್ಪಾ ನಮ್ಗು
ಮತ್ತೆ ನೀವು ತೃತೀಯ ವರ್ಷದ ವಿದ್ಯಾರ್ಥಿ ಯ್ದಾಗ ಹೋದರೆ ನೀವು ತೆಗೆದುಕೊಳ್ಳುವೋದಿಲ್ವಾ ಆ ಮೊತ್ತವನ್ನು
ಇಲ್ಲ ನಾವು ಅದು ಮತ್ತ ಸುಮ್ನೆ ಹಾಕಿ ಅಂತ ಬಿಟ್ಬಿಡ್ತೀವಿ ತಗೋದೇ ಇಲ್ಲ ನಾವು
ತೆಗೆದುಕೋಳಬೇಕಲ್ವಾ
ಅದು ಸರ್ ಬಳಿ ಇರುತ್ತಲ್ವಾ ಅದು ಕ್ವಶನ್ ಮಾಡಿ ಯಾರು ಕೇಳಲ್ಲ ಅವ್ರಿಗೆ ಕೊಡಿ ಅಂತ ಕೇಳದೇ ಇಲ್ಲ
ಹ್ಮ್
ಪ್ರಶ್ನೆ ಯಾರು ಮಾಡಲ್ವಲ್ಲ ಅದಕ್ಕೆ ಅವ್ರ ಹತ್ರನೇ ಉಳ್ದ್ ಬಿಡುತ್ತೆ ಅದು
ಮಾಡ್ಬೇಕಲ್ವಾ ನೀವು ಪ್ರಶ್ನೆಯನ್ನು ಮಾಡಿದಾಗ ಅವ್ರು ಮೊತ್ತವನ್ನು ಕೊಡುತ್ತಾರೆ
ಮತ್ತ ಅವರು ನಾವೇ ಯಾಕೆ ಮುಂದೋಗ್ಬೇಕು ಎಲ್ಲರೂ ಹೋದ್ರೆ ಆದ್ರೆ ಆಗುತ್ತೆ ಕೆಲ್ಸ ಒಬ್ಬರು ಇಬ್ರು ಹೋದ್ರೆ ಏನ್ ಆಗಲ್ಲ ಅದು ಕೆಲ್ಸ ಹ್ಮ್
ಮತ್ತೆ ಯಾವ ರೀತಿಯಿಂದ ನಡೀತಾ ಇದೆ
ಒಂದು ತುಂಬಾ ಚೆನ್ನಾಗಿೆ ನಡೀತಿದೆ
ಹ್ಮ್
ಇಲ್ಲಿ ಎಲ್ಲಾ ತರದ ಟೀಚರ್ಸ್ ಆಗ್ಲಿ ಸ್ಟೂಡೆಂಟ್ಸ್ ಗಳಾಗ್ಲಿ ತುಂಬಾ ಚೆನ್ನಾಗಿದ್ದಾರೆ
ಮತ್ತೆ ನೀವು ಬೆಂಗಳೂರಿಗೆ ಬಂದಿಲ್ವಾ ಒಮ್ಮೆ ಆದರೂ
ಬೆಂಗಳೂರ್ಗೆ ನಾವು ಬಂದಿಲ್ಲ
ಹ್ಮ್ ಯಾಕೆ
ಬರ್ಬೇಕಂತ ಮಾಡಿದೀವಿ ಬರದ ಆಗ್ಲಿಲ್ಲ ಇವಾಗ ತುಂಬಾ ಸ್ವಲ್ಪ ಪ ಪುರುಸೊತ್ತಿಲ್ಲ ನಮ್ಗೆ ಕೆಲ್ಸದ ಮೇಲೆ ಕೆಲ್ಸ
ಹ್ಮ್
ಆದ ಕಾರಣ ಬರ್ಸಕ್ ಆಗ್ಲಿಲ್ಲ
ನೀವೀಗ ಮತ್ತೆ ಒಮ್ಮೆ ಯಾದರೂ ಬಂದರೆ ನನಗೆ ನನ್ನನ್ನು ಸಂಪರ್ಕ್ಷಿಸಿ ನಾವು ನಿಮಗೆ ಭೇಟಿ ಆಗುತ್ತೇವೆ
ಹಾ ಸರಿ ನಿಮ್ಮನ್ನು ಸಂಪರ್ಕಿಸುತ್ತೇವೆ ನಿಮ್ ನೀವು ನಮ್ಮ ಕಾಂಟ್ಯಾಕ್ಟ್ಲ್ಲಿ ಇದ್ದೀರಂದ್ರೆ ನಾವು ನಿಮಗೆ ಸಂಪರ್ಕಿಸುತ್ತೇವೆ
ಹ್ಮ್
ನೀವು ಒಂದ್ ಸ್ವಲ್ಪ ಸಹಕರಿಸ್ಬೇಕು ನಾವು ಬಂದ್ವಿ ಅಂದ್ರೆ
ಸಹಕರಿಸುತ್ತೇವೆ ಮತ್ತೆ ಎಲ್ಲ ಊಟ ಎಲ್ಲ ಆಯ್ತಾ ನಿಮ್ದು ಮುಂಜಾನೆ
ಹಾ ನಮ್ದು ಮುಂಜಾನೆ ದು ಊಟ ಆಗಿದೆ ಇವಾಗ ಮಧ್ಯಾ ಸಂಜೆಕಿದು ಊಟನು ಮಾಡಬೇಕು
ಹ್ಮ್
ಯಾವಾಗ ಹೋಗ್ಬೇಕು ಇನ್ನುೂ ಟೈಮು ಆಗಿಲ್ವಲ್ಲ ಅದಕ್ಕೆ ಸುಮ್ನೆ ಕೂತಿದೀವಿ
ಏನ್ ಕೊಡ್ತಾರೆ ಊಟಕ್ಕೆ
ಊಟಕ್ಕೆ ಅನ್ನ ಸಾಂಬಾರು ಚಪಾತಿ ಪಲ್ಯೆ
ಹ್ಮ್
ಎರಡು ತರ ಪಲ್ಯ ಕೊಡ್ತಾರೆ ಮಜ್ಜಿಗೆ ಕೊಡ್ತಾರೆ
ಹ್ಮ್
ಇಷ್ಟೆಲ್ಲ ಕೊಡ್ತಾರೆ ಮತ್ತೆ ಉಪ್
ಹ ಇವತ್ತು ಏನ್ ಕೊಡ್ತಾರೆ ಇವತ್ತು ರವಿವಾರ ಅಲ್ಲಾ ರಜಾ ದಿನ
ಇವತ್ತು ಏನೋ ಒಂದು ಸಸ್ಯಹಾರಿ ಕೊಡ್ ತ್ತರೆ ಒಂದು ಮಾಂಸಾಹಾರಿ ಕೊಡ್ತಾರೆ
ಹ್ಮ್
ಮಾಂಸಹಾರಿ ತಿನ್ನೋರು ಮಾಂಸ ಮೋಸಹಾರಿ ತಿನ್ನಬೇಕು ಸಸ್ಯಾಹಾರಿ ತಿನ್ನುವವರು ಸಸ್ಯಾಹಾರಿ ತಿನ್ನಬಹುದು
ಮತ್ತ
ಆಯ್ತು ಮತ್ತೆ ಏನು ಇಲ್ಲ
ಚಹ ಅದು
ಚಾ ಇನ್ನುೂ ಆಗಿಲ್ಲ ನಿಮ್ದು
ಹ್ಮ
ಚಾ ಇನ್ನುೂ ಆಗಿಲ್ಲ ನಿಮ್ದು
ಅದೇ ಹೇಳಿದೆ ಅಲ್ಲ ಕಾಫಿ ಕುಡಿಯಲು ಹೋಗಿದ್ವಿ ನಾನು ಮತ್ತೆ ರಾಜುಗೌಡ
ಹ್ಮ್
ಕಾಪಿ ಕುಡಿದು ಈಗ ತಾನೇ ಬಂದಿದ್ವಿ
ಹೌದಾ ಸರಿ ಮತ್ತೆ ಹಚ್ಚತೀನಿ ಇರಿ
ಹ್ಮ್